ಹಲೋ ಹೌದನ.
ಹು ಚಾ ಕುಡುದ್ ಹೋಗ್ಬನ ನೋಡುವ ಈಗ ಆರ್ ಗಂಟೆಗ್ ಬಂದೆ. ಹು ಬೆಳಗ್ಗೆ ಹೋದ ಹತ್ತ ದಿನ ನಿನ್ ಜೊತೆ ಮಾತಾಡ ಫೋನ್ ಇಟ್ಟುಹೊದ್ನ ಹೋದಕಿ ಈಗ ಬಂದಿನ ನೋಡ.
ಹಾ
ಹು ನಿಂದ ಚಾ.
ಚಾ ಇಲ್ಲ ನೋಡಕ್ಕಾ ಊರಿಗೆ ಹೋಗಿ.
ಹು ಯಾರಾರು ಹೊಂಟಿರಿ ಗೊಂದಿ ನಿಂಬಿ ನಿ ಏನ.
ಹಾ ಮೊಡ್ಕ ಹೊಂಟೀನಿ ಮಗಾ. ಅವರ ಡ್ಯೂಟಿ ಅಕ್ಕಾ. ಬರ್ತೇನ ನಾಳೆ ಬರ್ತೇನಿ ಅಕ್ಕಾ ನಾಳೆ ಹಿಂಗೆ.
ಹು ಎಲ್ಲಿ ದೊರಹೋದಿ.
ಹಂಗ ಆದ್ರ ಅವು ಹಾ ದೂರ ಐತಿ ಅಕ್ಕಾ. ಅಂದ್ರ ಸಾಯಂಕಾಲ ಐದ ಗಂಟೆನ ಆಗತ್ತ.
ಹು ಹು
ದಾನೇಶ್ ಅವು.
ಸಹಾರಾ ಶವು ಸಹಾರ ಆಕಿ ದ್ಯೋಟಿ ಮೇಲೆ ಅಕಿ ಅದಾಳ ಶವಂತ ಕುಂತಾನ ನಿಮ್ಮ ಅಣ್ಣಾ ಟಿ ವಿ ನೋಡ್ಕೊತ. ಕುಂತಾರ ನಾನ ಬಂದು ಹು ನಾನು ಬಂದೇ ವಂದ್ ತೊಳುದು ಇದಕ್ಕ ಬರನ ಮತ್ತ ಹೇಳ್.
ಅಣ್ಣಾಗ ಕೆಲ್ಸ ಕೊಡೋದ ಹೋಗ್ಲಿ ಅವ್ರ ಇವ ಅನ್ನ ಕೆಲ್ಸದ ಬಂದಿದ್ದಕ್ಕ ನೀವ್ಯಾಕ ಬರ್ತರಂತರ.
ತ್ರ ಮೊದ್ಲ ಕೆಲ್ಸ ಮಾಡಕ ಬೇಸಸ್ಕೊಂತಾರ ಅವರು ಎಲ್ಲಿಂದ ಕೆಲ್ಸ ಕೊಡೋಡ ಅವ್ರೀಗ.
ಏ ಇದ ಫೋನ್ನ್ಯಾಗ ಕೆಲ್ಸ.
ಅದ್ರಗ ಇನ್ನು ಹ ಇದು ಆಗಲಗೇತ್ತ ಏನ್ ಮಾಡ್ಬೇಕ.
ಇವರ ಕೇಳಿದಕ್ಕ ಯಾರ್ಗು ಟಾಸ್ಕ್ ಕೊಡವಲ್ಲರು ಅವರು.
ಹು ಹಂಗ.
ಮಾಡ್ಲೇಪಾ ನಿಮ್ಮನ್. ನ ಬ ಉಮನ್. ಹಲೋ ಅಕ್ಕಾ ಹೌದಿಲ್ಲ. ಅವರು ಮನ್ಯಾಗ.
ಅ
ಹಲೋ
ಮತ್ತೆ.
ಕೇಳಸ್ತಾ ಇಲ್ಲ ಲೇಪಾ ಈಗ್ ಕೇಳಸ್ತು ನೋಡು ಈಗ್ ಕೇಳಸ್ತು.
ಅವನ್ ಅಕ್ಕಾ ಅಕ್ಕಾ ಅಕ್ಕಾ ಅಂತಾ ಇದಾನ.
ನಾನ್ ಹಲೋ ಹಲೋ ಅಂತ ನಾನ್ ಅಂತೆನಿ.
ಹ ಏನ್ ಊಟ ಮಾಡಿಬಂದಿ.
ಚಪಾತಿ ಬದನೇ ಕಾಯಿ ಪಲ್ಯ ಸಾನ್ನ ಸಾಂಬಾರು ಜಲೇಬಿ ಖರ್ಬೂಂದಿ
ಆ ಮತ್ತನ್ನೊಂದು ಈರುಳ್ಳಿ ಖಾರ.
ಶುಭ ಆಯ ಕಡ ನಂ ಕರ್ಕೊಂಡ ಹೋಗಬೇಕಾಗಿತ್ತು
ಅವ್ರೇಲ್ ಬರ್ತ ಬರದಲ್ಲ ಯಾವ ಫಕ್ಷನ್ನು ಬರದೇ ಇಲ್ಲ ಲೇ ಅವರು ಬಿನು ಭಂಗ ಇಲ್ಲ ಬಂದ್ರು ಬಿ ಏ ಮಾಡತಾರ ಬರ್ತ ಐ ಟೈಮ ಬರ್ಾರ ಊಟ ಮಾಡ್ತ ಆಗೆ ಎದ ಬಂದ್ ಬಿಡ್ತಾರ
ಹ
ಹ್ಮ್ ಕುಂದ್ರಲ್ಲ ನಿಂದ್ರಲ್ಲ ಯಾರ್ ಜೊತೆ ಮಾತಾಡಲ್ಲ ಕತಿಯಾಡಲ್ಲ
ನೀ ಅದೀ ಅಲ್ಲ
ಹ್ಮ್ ಅವ್ರುತಡಲ್ಲ ಬರೋಕ ಅಲ್ಲ ಅಂತಾರ ಅವ್ರೇ ಹೊರ್ ಬಂದಬ ಬಿಡು ನೀನೇ ಹೋಗ್ ಬಂದ್ ಬೀಡು ಅಂತಾರೆ
ಹಾ ಸರಿಬುಡು
ಅ ಅರೆೇ
ಸ ಸಾನಾ ಸಾನಾನು ಬರಲ್ಲ ಅಂತತಿ ಹೇ ಆಗೊಂಬೆ
ಅದ್ರದ್ದು ವರ್ಕ್ರ್ತವ ಒಲ ಅಂತಾಳ ಆಕಿ ಆಕಿನ ಒಂದ್ರ್ಕೊಿರ್ತಲ್ಲ ಅ ಹಿತಡದ ಆಗಲ್ಲ
ಹ ಹೌದಪ್ಪಾ
ಹಂಗಾಗಿ ಹೊಲ್ ಅಂತೈತದು ಹ್ಮ್ ಆಕೀ ಇನ್ನ ಎರಡು ತಿಂಗಳದಾಗ ಮದ್ವೇ ಮಾಡ್ಕೊಡ್ತಾರಂತ ದೀಪಾವಳಿ ಟೈಮಾಗ
ಹ್ಮ
ಹುಡುಗಿ ಕಡೆೆಯ ಮದ್ವಿ ಹ್ಮ್ ಎರಡ್ ತಿಂಗಳು ದೀಪಾವಳಿ ಮುಂದ್ ಮಾಡ್ಕೊಡ್ತೀನ ಅಂದ್ರ ಮದ್ವಿ
ಸಗಾಯ
ಹ್ಮ್ ಅವನು ಅಲ್ಲೇ ಬೆಂಗಳೂರ್ ಕ ಇರ್ತಾನ ಅಲ್ಲೇ ಕೆಲಸ ಮಾಡ್ತಾನ
ಹ
ಹೆಬ್ಬಗುಡಗ ಇರ್ತಾನನಾ ಅಲ್ಲೇ ಇನ್ನೇನ್ ಆಕಿ ಆ ಕಡೆ ಕರ್ಕೊಂಡೋಗ ಅಲ್ಲೇ ಮಾಡ್ಕೊಂಡು ನಡ್ತಾರಷ್ಟ ಹ ಅವ್ರಗ ಅವ ಇಲ್ಲ ಸಣ್ಣ ವಯಸ್ಗ ರವ ತೀರ್ಕೊಂಡಾಳ ಮೂ ಜನ ಅಣ್ಣ ತಮ್ಮಂದ್ರು ಒಬ್ಬಕ್ಕೆ ತಂಗಿ ಜ್ಯೋತಿ ಅವ್ರ ಅವ ಲಗ್ನ ಆಗ್ಯಾರ ಇವ್ನ ಲಾಸ್ಟ್ ನೀವನು ಮ ಮಾಡ್ಕೊಂಡ ಅ ಕರ್ಕೊಂಡ ಹೋಗಬಿತಾನ ಬೆಂಗಳೂರ್ ಒಬ್ಬನ ಇಲ್ಲೇ ಇರ್ತಾನ ದೊಡ್ಡವನ ಒಬ್ಬನ್ ಬೆಂಗಳೂರ್ರಿಗೆ ಹೋಗ್ಯನ್ ಮಾಡ್ಉಣಕ ಈಗ ಇವನು ಬೆಂಗಳೂರಿಗೆ ಹೋತಾನವ ಸಣ್ಣಾಗಿದ್ದಾಗಲಂದ ಬೆಂಗಳೂರ್ಕದನ್ ಬಿಡು
ಆ ಕಡೆ ಹೋಗ್ಬಿತನಕನ್ ಅಕಿನ ಕರ್ಕೊಂಡು
ಬಿಡವ್ವ ಅವ್ರಿಗೂ ಬೆಂಗ್ಗಳೂರು ಸಾಕ ಇದ ಬರ್ಲ
ಬಸೂನು ಉಂಟಡಾ ನೀವು ದೇವಸ್ಥಾನಕ್ಕ
ಎಲ್ಲ ನಾನು ನೋ ಹ ಎಲ್ಲ ಪರಲ್ಲತ್ತಲ್ಲ ಅದಕ್ ಹೋಗ್ತಾ ಇದೀನ
ಹ್ಮ್ ಹ್ಮ್ ಹೋಗಬಾ ಹೋಗಬಾ
ಹ ಚಾ ಮಾಡಿರಿ ಕುಂತಾರ್ ನೋಡಕ ಕುತ
ಅಡದ ಫೋನ್ ಹಚ್ಚಿ ನೋಡ ಹ್ಮ್ ಸೀಟ್ ಸಿಕ್ಕಾವಿಲ್ಲ ಕುಡಾಕ
ಸರಿ ಹೇಳಿದ್ದಲ್ಲ ಹ ಆಯ್ತಕ್ರೀ ಅಸ್ು
ಹ್ಮ್
ನಾವುಲ್ಗೊಂದ ಅಲ್ಲ ಹ
ನವಲ್ಗುಂದದಿಂದ ನಿಲ್ಗುಂದದ ದೂರನ
ವ
ನಲ್ಗೊಂಡ್ರ ನಿಲ್ಗೊಂಡು ಒಂದೂರಿ ತಾಸನ
ಹೌದಾ
ಹ್ಮ್ ನಾ ನಗಲ್ಗುಂದ ನಿಲ್ಗುಂದ ಎರಡು ಹತ್ತತ್ತ ತರಾನ ಇರ್ಬೇಕಕ್ ಅನ್ಕೊಂಡಿದ್ದೆ
ಇಲ್ಲವಾ
ಎಷ್ಟತ್ತತಿ ಬಿಟ್ಟಿ ಇಲ್ಲಿ ಇದರ್ಲಂಗಿದ್ದು ಹುಬ್ಳ್ಳಿದದಾಗಂಗಿದ್ದು
ಆರು ಹದಿನೈದಕ್ಕ
ಈಗ ಬಿಟ್ಟಂಗಂದ್ರ ಬಾಳ ತಗಿಿಲ್ಲ ಅರ್ಧ ತಾಸ ಅಷ್ಟ ನೀ ಹೋಗಿ
ಹಾ ಅಷ್ಟೇ ಅಕ್ಕ
ಮತ್ತ ಬೇರೆ ಹೋಗಕಿಲ್ಲ ಕಲಾಸ ಹೋಗತಿದ್ದಲ್ಲಿ ಈ ನೋಡೋ ಈ ಆಗ್ಲ ಇಏಳಾಗ ಆಗೈತಿ ಎಟು ತೊತ್ತಾಗತ್ತೆ ಹೋಗಸಗೆ
ಕ್ಕಳಿಗೆರೆ
ಏಳು ಎಂಟುವರೆ ಹಂಗ ಆಗತ್ತೆ
ಹಾ ಆಗತ್ತಪ್ಪ ಲ್ಲಿ ಗಾಡಿ ಕರ್ತಾರ ಮತ್ತೆ
ಓಹ್ ಎಂಟೂರರೆ ಹಾಗೆ ಆಗತ್ತ ನೀವು ಹ ವರ್ಷೊತ್ತಿಗೆ
ಹಕ ಗ ಮಾಡ ಮತ್ಸವ ಅಚ್ಚತಿ ಗೀತಾ ಪೀವ
ಮತ್ತೇಏನಿಲ್ಲ ನೋಡು ಹಾಗಗ ಯಾರಿಗು ಹಚ್ಚ ಅಲ್ಲ ಎಲ್ಲಿಫಕ್ಷನ್ಕ ಹೋಗಿನಿಲ್ಲ ಇವ ಯಾರಿಗುಚ್ಚೆಲ್ಲು ಈಗ ಬಂದ ತಕ್ಷಣ ನಿನ ಹಚ್ಚಿನ ನಾ ಫಸ್ಟ್ ಯಾರಿಗೂ ಹಚ್ಚಿಲ್ಲ ಹೆ ಅ ಪತಡ್ತಿರ ನಡ ಹಚ ಹಾ ಹಾ
ಇಲ್ಲಕ್ಕ
ಚಲ ಹ್ಮ್
ಏನ್ ಮಾಡ್ಬೇಕಂತ ಅನ್ನನ್ ಕೊಂಡ್ ಸೀವ್ ಮಾಡಿಲ್ಲ
ಅವರು ಹಚ್ಚ ಇಲ್ಲ ನನಗ ಹಚ್ಚಂತ ಹೇಳಿದ್ರು ಅವರು ಹ ಒಂದಿನಿ ಅಷ್ಟಷ್ಟ ಸುನೆೆ ಆಗ ಏನ್ ಹತ್ತದಾಗ ಏನ್ ಮಾಡೋ ನೋಡೋಣ ದಿನ ಹಚ್ಚು ಭೂಮಿ ಹೇಳು ಬಂದ್ಾಳಿಲ್ಲ ಅಂತ ಕೇಳ ನೋಡೋಣ ನಾನು ಹಚ್ಚ
ಇವಾಗ ಭೂಮಿ ಆದತಾರೆ ಮತ್ ಹಚ್ಚಿದನಕ್ಕನಿಂಗ ಹೇಳಿಲ್ಲನಾ
ಆ ನೀಲ್ ಅವತ ಭೂಮಿಕಾ ಆಐ್ದ ಅಷ್ಟ ಹೇಳಿದ್ಿ ನನ್ಗೆ
ಹಾ ಹಚ್ಚಿದ್ದು ಯ ಅವ್ರಗೆ ಹೊಂಟಿದ್ದಂತ ಮತ್ ಬಾಗಿಲಿಕುಟ್ಟಿಗೆ ಬಾಗಿಲ್ ಕುುಟಿ ಹೊಂಟಿದ್ಲಂತ ಹ
ಅಕ್ಕಿ ಹಚ್ಚಿದ ಹೇಳಿಲ್ಲ ನನಗ ಭೂಮಿಕಾ ಿದ್ಲು ಭೂಮಿಕಾ ಎತ್ತಿದ್ ಅಷ್ಟ ಹೇಳಿದ್ೇನು ಭೂಮಿಕ ಮಾತಾಡಿದ್ ಊರುಗಳನ್ನ ಮಮ್ಮಿ ಅಂದಳ ಅಂತ ಹೇಳಿದ್
ಹ್ಮ ಅದೇ ಮಾತ್ ಹಚ್ಚಿದ್ನಕ್ಕ ಎತ್ತಿದ್ದು ಬಾಗಿಲಪೋಟ್ಟಿಗ್ ಹೊಂಟೇನೆ ಹ ಬರಿೀ ಓಡಾಟ ಆಗೇತಿ ಇನ್ನೊಂದ್ ಎರಡ್ ದಿನ ಟೈಮ್ ಕಗಳು ಹಾಕ್ತಲ್ವಾ ಪತ್ತ ದಿನ ಹೇಳಲಕ್ಕ
ಹ್ಮ್ ನೋಡ ನಾನು ಬಸ್ತೀನಿ ಮೇಡಮ್ ನಂಗಗೆ ಒಂದ್ ತಿಂಗಳ ಆದ್ಮೇಲೆ
ಏನು ಹಚ್ಚ ಗೊತ್ತಾಗುತ್ತೆ
ಈ ರಂಜು ನೋ ದುಡ್ ಕೊಡೋದ್ ಐತಿ ಐದರ್ ಸ ವಿರುಪಾಯಿ ಫೋನರಿಶವ್ ಮಾಡತಿಲ್ಲ ಮೆಸೇಜುನು ರಿ ಅಲೈ ಕೊಡ್ತಿಲ್ಲ ಒಂದೊರ್ಶಲಾ ಐತ್ಲೇಪ್ಪ ಒಂದೊರ್ಷ ಅಯ್ತು ಲಗ್ನ ಆಗಿ
ಹ ಯ್ರೆ ಕಫಸ್ಟ್ ನೋಡು ಹಾಗೆ